ನಮಸ್ತೆ
ನಮಸ್ತೆ ನಮಸ್ತೆ
ಏನ್ ಮಾಡ್ತಾ ಇದ್ದೀರಾ
ಏನು ಇಲ್ಲ ಸುಮ್ನೆ ಕೂತಿದ್ದೀನಿ
ಹೌದಾ ಹೊರಗಡೆ ನೋಡಿದ್ಯಾ ಬೆಳಗ್ಗೆಯಿಂದ ಮಳೆ ನಿಲ್ದೇ ಬರ್ತಾ ಇದೆ
ಹೌದು ಕಿಟಕಿ ಹತ್ರ ನಿಂತು ಸ್ವಲ್ಪ ಹೊತ್ತು ಮಳೆ ನೋಡ್ತಾ ಇದೆ
ನನ್ಗೆ ಮಳೆ ದಿನ ಅಂದ್ರೆ ತುಂಬಾ ಇಷ್ಟ
ಯಾಕಷ್ಟು ಇಷ್ಟ
ಗಾಳಿ ತಂಪಾಗಿರುತ್ತೆ ವಾತಾವರಣ ಶಾಂತವಾಗಿರುತ್ತೆ ಮತ್ತೆ ಮನ್ಸಿ ಕೂಡ ಹಗುರವಾಗುತ್ತೆ
ನನಗೂ ಅದೇ ಅನ್ಸಿತ್ತು ಮಳೆ ಬಂದ ದಿನ ಮನೆ ಹೊರಗಡೆ ಹೋಗ್ಬೇಕು ಅಂತ ಅನ್ಸುದಿಲ್ಲ ಯಾಕೋ ಗೊತ್ತಿಲ್ಲ
ಹೌದಾ ಓದಲಿಕ್ಕೆ ಓದು ಕುಳಿತು ಪುಸ್ತಕ ಓದ್ಬೇಕು ಅಂತ ಅನ್ಸುತ್ತೆ
ಅದರ ಬೊದಲು ಬಿಸಿ ಬಿಸಿ ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ
ನಿಂಗೆ ಮಳೆ ದಿನದಲ್ಲಿ ಯಾವ ತಿಂಡಿ ಇಷ್ಟ
ಮೆಣಸಿನಕಾಯಿ ಬಜ್ಜಿ
ವಾಹಾ ನನ್ಗೂ ಈರುಳ್ಳಿ ಬಜ್ಜಿ ತುಂಬಾ ಇಷ್ಟ
ಆಮೇಲೆ ಒಂದು ಬಿಸಿ ಆಹ ಏನಾದರು ಸ್ವಲ್ಪ ತಿನ್ನುವುದಕ್ಕೆ ಇರಬೇಕು ಬಿಸಿ ಬಿಸಿಯಾಗಿ ಮೆಣಸಿನಕಾಯಿ ಬಜ್ಜಿ ಚಹಾ ಕುಡಿಯದು
ಹ್ಮ್
ಆಮೇಲೆ
ಮಳೆಯ ಸದ ಮಳೆ ಮಳೆಸದ್ದು ಕೇಳು ಹಾಗೆ ಮಾತನಲ್ಲಡ್ಲು ಬಿಡಿ
ಹ್ಮ್ ಹೇಳಿ ಹೇಳಿ ಹೇಳಿ
ಮಳೆೆಯ ಸದ್ದು ಕೇಳುತ್ತಾ ಕಾಫಿ ಕುಡಿಯೋದು ಅದು ಬೇರೆ ಅನುಭವ
ಹೌದಾ ಕೆಲವೊಮ್ಮೆ ಮಳೆ ನೋಡ್ತಾ ಸಮಯ ಕಳೆದು ಹೋಗುತ್ತೆ ಅದು ಗೊತ್ತೇ ಆಗಲ್ಲ ಹೇಗ್ ಹೋಗುತ್ತೆ ಅಂತ
ನನ್ಗೆ ಮಳೆ ಬಂದಾಗ ಹಳೆ ನೆನಪು ನೆನಪಾಗುತ್ತೆ
ಯಾವ ನೆನಪಗಳು
ಶಾಲೆ ಮುಗಿಸಿ ಮಳೆಯಲ್ಲಿ ಓಡಾಡುತ್ತ ಮನೆಗೆ ಬರ್ತಿದ್ದಿದ್ದು
ಹೌದು ಛತ್ರಿ
ಕೆಸರು ನೀರಲ್ಲೆಲ್ಲಾ ಕುಡಾಡ್ಕೊಂಡು ಶೂಸ್ ಎಲ್ಲಾ ಬುಟಗಳನೆೆಲ್ಲಾ ಗಲೀಜ್ ಮಾಡ್ಕೊಂಡು
ಹೌದಾ
ಹ್ಮ್
ಹ್ಮ ಹ್ಮ್
ಹ್ಮ್ ಹ್ಮ್
ಹ್ಮ್ ಮತ್ತೆ ಮತ್ತ ಇನ್ನೇನೇನು ಆಟ ಆಡಿದೀರಾ ಮಳೆಯಲ್ಲಿ
ಮಳೆಯಲ್ಲಿ ಅಹ ನೃತ್ಯ ಮಾಡಲು ನನಗೆ ತುಂಬಾ ಇಷ್ಟ.
ಹಂಗೆ
ಆಮೇಲೆ ಮನೆಗ್ ಬಂದು ಬೈಸ್ಕೊಳ್ತಿದ್ವಿ.
ಹ್ಮ್ ನಾನು ಮಳೆ ಬಂದಾಗ ಎವಿ ಮಳೆಯಲ್ಲಿ ನೆನೆಯುವುದಕ್ಕೆ ಸಖತ್ ಇಷ್ಟ ಪಡ್ತಿದ್ದೆ.
ಹೌದಾ
ಅವಾಗ ಜಾಸ್ತಿ ಮಳೆಯಲ್ಲಿ ನೆಂದು ಜ್ವರ ಜಾಸ್ತಿ ಬರ್ತಾಯ್ತು ನನಗೆ
ಹೌದಾ
ಮಳೆಯಲ್ಲಿ ಸ್ವಲ್ಪ ನೆನೆದ್ರೆ ಸಾಕು ನನಗೆ ಜ್ವರ ಹ್ಮ್ ಆಗಿತ್ತು
ಬಹಳ ಹುಡುಗರಿಗೆ ಮಳೆ ಅಂದರೆ ಅಷ್ಟು ಇಷ್ಟ ಇರುವುದಿಲ್ಲವಲ್ಲ.
ನನಗೆ ತುಂಬಾ ಇಷ್ಟ.
ಹಾ
ಆದರೆ ನಮ್ಮ ಮನೆಯಲ್ಲಿ ನೆನೆಯುವುದಕ್ಕೆ ಬಿಡುವುದಿಲ್ಲ.
ಆ ಹಾ
ಹ್ಮ್ ಛತ್ರಿಯನ್ನ ಕೊಟ್ಟು ಈಚೆ ಎಲ್ಲೇ ಹೋದ್ರು ಕಳಸ್ತಾರೆ. ಛತ್ರಿ ಫಸ್ಟ್ ಕೊಡಿ ಹ್ಮ್
ಮತ್ತೆ
ಮತ್ತೆ ಇನ್ನೇನೂ ಇಲ್ಲ.
ಹಾ
ಹ್ಮ್ ನೀವೇ ಹೇಳಿ ಕೇಳುವುದನ್ನು
ಹಾ ಮತ್ತೆ ಅಡುಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ
ಅಡುಗೆ ಬಗ್ಗೆ ಅದು ಯಾಕೆ ಇವಾಗ
ಹಾಗೆ ಏನು ಕೇಳೋಣ ಅಂತ ಅನ್ಸ್ತು ಮಳೆ ಬೇರೆ ಬರ್ತಾ ಇದೆ ಯಾವ ಅಡುಗೆ ತಿನ್ಬೇಕು ಅನ್ಸುತ್ತೆ ಎಂತ
ಹ್ಮ ಹ್ಮ್
ಹ್ಮ್
ಅಡುಗೆ ನನಗೆ ಯಾವ್ದ್ ಅಡುಗೆ ಇಷ್ಟ ಇದೆ ಅಂತ ಯೋಚನೆ ಮಾಡುತ್ತಿದ್ದೀನಿ.
ಹಾ ಯೋಚನೆ ಮಾಡಿ ಹೇಳಿ.
ಹ್ಮ ಅಡುಗೆಯಲ್ಲಿ ಜಾಸ್ತಿ ಇಷ್ಟ ನನಗೆ
ಹ್ಮ್
ಬಿಸಿ ಬೆಳೆ ಬಾತ್
ಹಾ
ಅದು ಬೆಳಗ್ಗೆ ನಾಷ್ಟ ತಿನ್ನುವುದಕ್ಕೆ ಬಿಸಿಬೆಳೆಭಾತು ಹ್ಮ್ ಆಮೇಲೆ ಮಧ್ಯಾಹ್ನ ಅಂತ ಬಂದರೆ
ಹ್ಮ್
ಅನ್ನ
ಹ್ಮ್ ಹ್ಮ್
ಅದರ ಜೊತೆಗೆ ಮಜ್ಜಿಗೆ.
ಹ್ಮ್...
ಆಮೇಲೆ ಒಂದ ಹಪ್ಳ.
ಹ್ಮ್...
ಆಮೇಲೆ ಅಹ ಏನಾರು ಪಲ್ಯ ಇಷ್ಟಿದ್ರೆ ಸಾಕು ಮು... ಮುದ್ದೆ ರೇರ್ ತಿಂತೀನಿ ಜಾಸ್ತಿ ತಿನ್ನಲ್ಲ ಮುದ್ದೆ ಸ್ವಲ್ಪ ಕಮ್ಮಿ ತಿಂತೀನಿ.
ಹ್ಮ್...
ಹ್ಮ್ ಮುದ್ದೆ ಓಕೆ.
ನಾನ ನನಗೂ ಮುದ್ದೆ ತಿನ್ನುವ ಅಭ್ಯಾಸವೇ ಇಲ್ಲ.
ಹೌದಾ?
ಹಾ...
ಹಾ...
ಹಾ...
ನಿಮಗೆ ಏನೇನ್ ಅಡುಗೆ ಮಾಡೋಕೆ ಬರುತ್ತೆ ಹೇಳಿ...
ನನಗೆ...
ಹ್ಮ್
ಅಡುಗೆ ಮಾಡೋಕ ಇಷ್ಟ ಅದರಲ್ಲಿ ನಮ್ಮ ಮನೆಯಲ್ಲಿ ಏನೇನು ಅಡು. ಅಗಳನ್ನು ಮಾಡುತ್ತಾರೆ ಅವೆಲ್ಲಾ ಅಡುಗೆಗಳು ಮಾಡಕ ಬರುತ್ತೆ ಅದನ್ನು ಬಿಟ್ಟ... ಅಷ್ಟು ಹೊಸದಾಗಿ ಏನಾದರೂ ಅಂದರೆ ಬರುವುದಿಲ್ಲ.
ಹೌದಾ!
ಹ್ಮ್...
ಹ್ಮ್ ಕಲಿತಕೋ ಹೊಸ ಹೊಸ ಅಡಗೆಯನ್ನ.
ಕಲ್ಪ್ಕೊಳ್ತೀನಿ...
ಹೌದಾ.
ಹ್ಮ್.
ಯಾವ್ ತರ ಎಲ್ಲಾ ಬರುತ್ತೆ ಅಡುಗೆ.
ನನಗೆ ಬೆಳಗ್ ನನಗೆ ಬೆಳಗ್ಗೆ... ಹಾಗೆ ನಾಷ್ಟಾಗೆ ಚಿತ್ರಾನ ಪುಳಿಯೊಗ್ರೆ
ಹ್ಮ...
ಟಮೊಟೋ ಭಾತ್ ಪಲಾವ...
ಹ್ಮ...
ಆ ಆಮೇಲೆ ಇಡ್ಲಿ. ದೋಸೆ ಪಡ್ಡೂ... ಆಮೇಲೆ ಪೂರಿ.
ಆಮೇಲೆ...
ಚಪಾತಿ.
ಹೌದಾ.
ಹಾ ಮತ್ತೆ ಉಪ್ಪಿಟ್ಟು.
ಹೌದಾ.
ಹ್ಮ್ ಮತ್ತೆ ನಮ್ಮ ಮನೆಯಲ್ಲಿ ಸಾಮ... ಹ ಸಾರುಗಳು ಅಷ್ಟು ಮಾಡುವುದಿಲ್ಲ ಯಾವಾಗಲೂ ಬೇಳೆ ಸಾರು... ಬೇಳೆ ಸಾರಲ್ಲಿ ಬೇರೆ ಬೇರೆ ಬೇಳೆ ಸಾರು ಮಾಡುತ್ತೇವೆ ಅಷ್ಟೆ.
ಹಂಗೆ
ಹ್ಮ್ ನಾವು... ನೀವು ಸಾರುಗಳಿಗೆ ಬಳಸುವ ಎಲ್ಲಾ ಪಲ್ಯ... ಆ ಕಾಯಿಗಳು, ಕಾಳುಗಳನ್ನು ನಾವು ಬರಿ ಪಲ್ಯ ಮಾಡುತ್ತೇವೆ ಸಾರು ಮಾಡುವುದಿಲ್ಲ.
ಹೌದಾ, ನಾವು ಪಲ್ಯ ಮಾಡುತ್ತೀರಿ ಅದ್ರಲ್ಲೆಲ್ಲ. - ಸಾರು ಮಾಡುವುದಿಲ್ಲ ನಮ್ಮ ಮನೆಯಲ್ಲಿ ಸಾರು ತುಂಬಾ-
ಹಾ
ವಿಚಿತ್ರವಾಗೇ ಇರುತ್ತೆ ಬಿಡಿ
ಹ
ಹ್ಮ್, ನೀವು ಅಕ್ಕಿಗೆ ಉಪ್ಪು ಹಾಕ್ತಿರಲ್ಲ
ಹಾ, ನಾವು ಅನ್ನಕ್ಕೆ ಉಪ್ಪು ಹಾಕ್ತೀವಿ.
ನಮ್ಮ ಮನೆಯಲ್ಲಿ ಉಪ್ಪು ಹಾಕುವುದಿಲ್ಲ ಹಂಗೆ ಮಾಡುತ್ತಾರೆ.
ನನಗೆ ಅದೇ ನಂಬಲು ಸಾಧ್ಯವಿಲ್ಲ ಉಪ್ಪುಹಾಕದಿರ ಅದು ಹೆಂಗೆ ಅಷ್ಟು ರುಚಿಯಾಗಿ ಮಾಡುತ್ತಾರೆ ಅಂತ.
ಅದು ನಮ್ಮಅಮ್ಮನ ಕೇಳಿ ತಿಳ್ಕೊಂಡು ನಾನು ಹೇಳುತ್ತೇನೆ.
ಹಾ, ಸರಿ ನಾನು ನಮ್ಮ್ ಅಜ್ಜಿ ಮಾತನಾಡಬೇಕಾದರೆೆ ಆಡಿಯೋ- ಧ್ವನಿಯನ್ನು ಬಂಧಿಸಿ ನಿಮಗೆ ಕಳಿಸುತ್ತೇನೆ ನೀವು ಅವಾಗ ಕೇಳಿ.
ಹೌದಾ.,
ಹ್ಮ್,
ಹಾಗೆ-
ಹ್ಮ, ನೀವು ಕೂಡ ಅಡುಗೆ ಮಾಡುತ್ತೀರಿ ಸ್ವಲ್ಪ ಅಂತ ಕೇಳಿದ್ದೆ, -
ಬರುತ್ತೆ, ಅಷ್ಟೊಂದು ಬರುವುದಿಲ್ಲ -
ಹ ಹಾ
ಹ್ಮ್,
ನನಗೆ ಅಡುಗೆ ಮಾಡಬೇಕಂದ್ರೆ ಅದೊಂತರ ಖುಷಿಯ ವಿಷಯನಾನು ಅದನ್ನು ಇಷ್ಟಪಟ್ಟ ಪಟ್ಟು ಮಾಡುತ್ತೇನೆ.
ನನಗೆ ಒಂದೊಂದು ಸಲ ಇಷ್ಟ ಆಗುತ್ತೆ.
ಹಾ,
ಮಾಡುವುದಕ್ಕೆ
ಹ್ಮ್,
ಒಂದೊಂದ್ ಸಲ ಅದ್ ಯಾಕೋ ಗೊತ್ತಿಲ್ಲ ಕೋಪ
ಹ್ಮ್, ಹ್ಮ್ ನಿಮಗೆ ಕೋಪ ಏನ ಯಾಕೆಂದರೆ ಆ ಬಿಸಿಯಲ್ಲಿ, ಶೆಕೆಯಲ್ಲಿ ನಿಂತುಕೊಳ್ಳಬೇಕು ಅಂತ.
ಹ್ಮ್,
ಹ್ಮ್,
ಮಳೆಗಾಲದಲ್ಲಿ... ಒಮ್ಮೊಮ್ಮೆ ಜಾಸ್ತಿನೇ ಮಾಡುತ್ತೇನೆ ಅಡುಗೆ. ಬೇಸಿಗೆ ಕಾಲದಲ್ಲಿ ಆಗೋದಿಲ್ಲ.
ಅದು ನಿಜಾನೇ ನಮಗೂ ಆಗುವುದಿಲ್ಲ.
ಹ್ಮ್, ನಿಮ್ಗೆ ಟೀ ಅಂದ್ರೆ ಇಷ್ಟ.
ಹಾ, ನನಗೆ ಚಹಾ ಅಂದ್ರೆ ಇಷ್ಟ
ಹೌದಾ,
ಹಾ,
ನನಗೆ ತುಂಬಾ ಇಷ್ಟ ಮಳೆಗಾಲದಲ್ಲಿ
ಹ್ಮ್,
ಉರಿಯೋದಕ್ಕೆ ಬಿಸಿ ಬಿಸಿಯಾಗಿ ಅದ್ರ ಜೊತೆಗೆ ಬಜ್ಜಿ ಹಾಕೊಂಡು ಮುಗಿತು ಕಥೆ.
ಚೆನ್ನಾಗಿರುತ್ತದೆ ಅದರಲ್ಲೂ. ಮನೆಯ ಮುಂದೆ ಜಾಗ ಇದ್ದರೆ ಅಲ್ಲಿ ಕುಳಿತುಕೊಂಡು ಮಳೆ ನೋಡುತ್ತಾ ಕುಡಿದರೆ.
ಹ್ಮ್ ತುಂಬಾ.
ಹ್ಮ್.
ನಾನು ಇವಾಗ ಕಿಟಕಿಯಲ್ಲಿ ಮಳೆ ನೋಡುತ್ತಾ.
ಹ್ಮ್ ನನ್ನ ಜೊತೆ ಮಾತನಾಡುತ್ತಿದ್ದೀರಾ.
ಹ್ಮ ನಿನ್ನ ಜೊತೆ ಮಾತನಾಡುತ್ತಾ ಚಹಾ ಕುಡಿತಾ.
ಹ್ಮ್ ಹ್ಮ್. ನಮ್ಮ ವಸತಿ ನಿಲಯದಲ್ಲಿ ಚಹಾವನ್ನು ಚೆನ್ನಾಗೆ ಮಾಡುವುದಿಲ್ಲ ಅದಕ್ಕೆ ನಾನು ಕುಡಿಯುವುದೇ ಬಿಟ್ಟೆ.
ಹೌದಾ.
ಹ್ಮ್.
ನೀವು ಮಳೆಯಲ್ಲಿ. ಅದು. ಅದು ಏನಂತಾರೆ.
ಏನಂತಾರೆ.
ರೊಚ್ಚು ರೊಚ್ಚಲ್ಲಿ ಆಟ ಆಡಿದ್ದೀರ.
ಹಾ ಚಿಕ್ಕೋಳಿದ್ದಾಗ ಆಟ ಆಡಿದ್ದೀನಿ.
ಹೌದಾ.
ಹ್ಮ್. ಅದ ನಾನ್ ನಾನ ಅದ್ರಲ್ಲೆಲ್ಲ ಕುಂಡಾಡಿ.
ಮಳೆ ಬಂದು ನಿಂತ್ ಆದ್ಮೇಲೆ.
ಹಾ.
ನಾನು ಹೋಗಿ ರೊಜ್ಜಲ್ಲಿ ಬೀಳುತ್ತಿದ್ದೆ ಹಂದಿ ತರ.
ಹ್ಮ.
ನನಗೆ ಸಕ್ಕತ್ ಇಷ್ಟ ರಜ್ಜಲ್ಲಿ ಫುಟ್ಬಾಲ್ ಎಲ್ಲ ಆಡಿದ್ದೆ.
ಹಾ.
ಹ್ಮ್.
ನಾನು ಮೊಣಕಾಲುವರೆಗೂ ಆಟಾಡುತ್ತೀನಿ ಅದರ ಮೇಲೆ ಆಟಾ ಆಡೋದಿಲ್ಲ.
ಹಾ ನು ತುಂಬಾ ಆಟ ಆಡಿದ್ವಿ.
ಸರಿ.
ಹ್ಮ್.
ಮುಂದಿನ ಕರೆಯಲ್ಲಿ ಸಿಗೋಣ.
ಸರಿ.